ಹಲೋ ಹಾ ನಮಸ್ತೆ ಹೇಳಿ ಹಲೋ ಹಾ ಹೇಳಿ ಸಮಸ್ಯೆ ನನ್ನ ಹೆಸರು ಕೋಮಲ ಅಂತ ಹೇಳಿ
ಹೌದಾ ಮತ್ತೆ
ಹೇಳ್ಬೇಕು ಚಹ ಕುಡಿದ್ರ ನೀವು
ನಮ ನನ್ನ ಹೆಸರು ನಿಕಿತಾ ಅಂತ
ನಾ
ಹೌದು
ಅ ಹ ಕೊಡಿದರಾ ನೀವು ಚಾ ಕುಡಿದರಾ.
ಚಾ ಕೊಡ್ದಿಲ್ಲ ನಮ ಟೈಮ್ ನೋಡಿ ಎಷ್ಟಾಗಿದೆ ಸ್ವಲ್ಪ ಸಮಯ ನೋಡಿ.
ಆರು ಮೂವತ್ತಾರು
ಹಾ ಮತ್ತೆ ಇವಾಗ ಕುಡಿತಾರ ಯಾರಾದ್ರು
ಹಾ ನಮ್ಮ್ ಮನೇಲೆಲ್ಲಾ ಇವಾಗೆ ಕುಡಿಯೋದು ನಾವೆಲ್ಲಾ
ನಾವು ನಮ್ಮ್ ಮನೇಲಿ ಸಾವ ನೇಟ್ಗ ಹ ಕುಡಿತೀವಿ ಕುಡಿಯಲ್ಲಪ್ಪ.
ಹ್ಮ ಹಾ್ಮ
ನಡ್
ಓ ಏನಾದ್ರೂ ತಿಂದ್ರಾ ಊಟ ನಾದ್ರು ತಿಂದ್ರಾ
ನಾನು ನಿಮ್ಗೆ ಗೊತ್ತಾ ಪಿಜ್ಜಾ ಪಿಜ್ಜಾ ತಿಂತಿದೀನಿ
ಹೌದ
ಹೌದು
ಹಾ
ಏನ್ ಮಾಡ್ಬೇಕು ಹೆ ಪರ
ಅವ್ರು ಮಾಡ್ತೀರಾದು.
ನಮ್ ಮನೇಲ್ ಮಾಡಲ್ಲ ನಂಗ್ ಮಾಡಕ್ ಬರಲ್ಲ ನೀವು ಮಾಡ್ತೀರಾ ನೀವು ಮಾಡಕ್ - -
ಹಾ ನಾನ್ಗ್ ಮಾಡಕ್ ಬರುತ್ತೆ ನಾ ಮಾಡ್ತೀನಿ.
ಹೌದ. ಮತ್ತೆ ನಿಮ್ಗೆ ಯಾವ್ ತಿಂಡಿ ತುಂಬಾ ಇಷ್ಟ.
ನನ್ಗೆ ತುಂಬಾ ಇಷ್ಟ ಆಗಿರೊ ತಿಂಡಿ ಅಂದ್ರೆ
ಕಮಲ್
ನಿಮ್ಗೆ ಯಾವ್ತರ ತಿಂಡಿ ಇಷ್ಟ.
ನಮ್ಗೆ ಅದೇ ಹೇಳ್ತಿದ್ ನಲ್ವ ಅವಲಕ್ಕಿ ತುಂಬಾ ಇಷ್ಟ ಅಂತೇಳಿ. ಅವಲಕ್ಕಿ
ನಿಮ್ಗೆ ಯಾವ್ ತರ ತಿಂಡಿ ಇಷ್ಟ.
ಯಾವ್ ತರ ತಿಂಡಿ ಅಂದ್ರೆ ನಂಗೆ ಹೋಳ್ಗೆ ಇಷ್ಟ.
ಹೋಳಿಗೆ ಇಷ್ಟನಾ ನಂಗು ಸೇಮ್ ಹೋಳಿಗೆ ಅಂದ್ರೆ ನಂಗ್ ತುಂಬಾ ಇಷ್ಟ.
ಹೌದಾ ನಿಮ್ಗ್ ಮಾಡಕ್ ಬರುತ್ತ ಅದು.
ನೀವ ಮಾಡಕ್ ಬರುತ್ತ ನಂಗ್ ಮಾಡಕ್ ಬರುತ್ತೆ ಹೋಳಿಗೆ ನಿಮ್ಗೆ.
ಹೂ ಅಂಗು ಬರುತ್ತ ಯಾವ್ ಹೊಳಿಗೆ ಮಾಡ್ತೀರ ನೀವು.
ನಾವು ಶೇಂಗಾ ಹೋಳ್ಗೆ ಮಾಡಕ್ ಬರುತ್ತೆ ನಂಗೆ. ಬೇಳೆ ಹೋಳಿಗೆ ಮಾಡಕ್ ಬರುತ್ತೆ. ಚಪಾತಿ ಮಾಡಕ್ ಬರುತ್ತೆ ರೊಟ್ಟಿ ಮಾಡಕ್ ಬರುತ್ತೆ ಪಲ್ಯ ಮಾಡಕ್ ಬರುತ್ತೆ.
ಹಗ್ಗಿ ಯಾವ್ದ್ ಬರುತ್ತೆ ಅಂತ ಕೇಳ್ದ ನಿಮ್ಗೆ ನೀವ್ ರೊಟ್ಟಿ ಎಲ್ಲಾ ಹೇಳ್ತಿದ್ದೀರಾ.
ಹಾ ನೀವ್ ಕೇಳಿದ್ರಲ್ಲಾ ನಿಮ್ಗೆ ಏನೇನ್ ಬರುತ್ತೆ ಅಂತ.
ಹಾ ಇಟ್ಲ ಬಗೆ ಏನ ಆಗಲ್ಲ
ಹ್ಮ್ ಹ್ಮ
ನಿಮ್ದು ನಿಮ್ಮ ಮನೆ ಕಡೆ ವಾತಾವರಣ ಹೇಗಿದೆ.
ನಮ್ ಕಡೆ ವಾತಾವರಣ ತುಂಬಾ ಚೆನ್ನಾಗಿದೆ ನಂಗೆ. ಈ ವಾತಾವರಣ ಆಚೆ ಇದ್ದೀನಿ ನಾನು. ಅಂದ್ರೆ ಹ ಎಷ್ಟ ಚೆನ್ನಾಗಿದೆ ಗೊತ್ತಾ ನ ತಿದ್ರೆ ಹಿಂಗೆ ಇರ್ಬೇಕ ಅಗಿಸ್ತಿದೆ ಇದ್ರಲ್ಲೆ.
ಅದೇ ಎಲ್ಲಿದ್ದೀರಾ.
ನಾನು ಇದ್ರಲ್ಲಿದ್ದೀನಿ.
ನಾನಾ ತಿರ್ಚಿ ಪಕ್ ಪಕ್ಕ ಕೂತಿದ್ದೀನಿ.
ಕ್ಕೆ ಬಂದಿದ್ದೀನಿ ವ್ಯಾಯಾಮ ಮಾಡಕ್ಕೆ ಬಂದಿದ್ದೀನಿ.
ಹ ಹೌದಾ ನೀವ್ ಅದೆಲ್ಲಾ ಮಾಡ್ತೀರ.
ಮನ್ಸ ಬಂದಾಗ ಅಷ್ಟೇ ಮಾಡೋದು ರೀ ನೀವು ನೀವ್ ಮಾಡಲ್ವಾ ಆಚೆ. ನೀವ್ ಎಲ್ಲಿರೋದು.
ನಾವು ಇದು ಸ್ವಲ್ಪ ಬೇರೆ ಊರಲ್ ಇದ್ದೀನಿ ನಮ್ ಅಜ್ಜಿ ಮನೆಗೆ.
ಹೌದಾ ಹೇಗಿದೆ ನಿಮ್ಮ ಅಜ್ಜಿ ಮನೆ.
ತುಂಬಾ ಚೆನ್ನಾಗಿದೆ ಇದು ಗಿಡಗುಳು ಹ ಕೊಠಡಿಗಳು ಪ್ರಾಣಿಗಳು ಪಕ್ಷಿಗಳು.
ವ ಪ್ರಾಣಿಗಳು ಪಕ್ಷಿಗಳು ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇದೇನಾ ನಿಮ್ಮ ಅ
ಹೌದಾ ಇದ ಅಲ್ಲೆಲ್ಲಾ ಇದಾವ ನಿಮ್ ಕಡೆ ನಮ್ ಕಡೆ ಇವ ಮಳೆ ಬರೋ ತರ ಇದ್ಯ.
ಎ ಇಲ್ಲ ರೀ ನಮ್ಮ್ ಕಡೆ ಇಲ್ಲ.
ಎಲ್ಲ ಗಾಳಿ ತುಂಬಾ ಎಲ್ಲ ಬರ್ತಿದೆ ಇಲ್ಲಿ ಹೌದು
ತಾನೇ ನಿ ಮಜ್ಜಿ ಮನೆ
ಹಾಂ ಹೌದು ಹಳ್ಳಿಮನೆ.
ರಿ ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತೆಲ್ಲಾ ಎಷ್ಟ ಚೆನ್ನಾಗಿರುತ್ತೆ ಅಲ್ಲ ಹಳ್ಳಿ ಜೀವನ ನಂಗ್ ಹಳ್ಳಿ ಅಂದ್ರೆ ತುಂಬಾ ಇಷ್ಟಾ.
ಅ ಯಾವಾಗ್ಲೂ ರಜೆ ಸಿಕ್ಕಾಗೆಲ್ಲಾ ನನ್ ಹಳ್ಳಿ ಮನೆ ಅಂದ್ರೆ ನಮ್ಮಜ್ಜಿ ಮನೆಗೆ ಹೋಗ್ತೀನಿ.
ಹ್ಮ ಮತ್ತೆ ಹೇಳಿ ಏನ್ ಸಮಾಚಾರಾ ಇವತ್ತ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತಿದ್ದೀರಾ.
ಇವತ್ತು ನಂದು ಬೆಳಿಗ್ಗೆ ಪರೀಕ್ಷೆ ಇತ್ತು ಪರೀಕ್ಷೆ ಮುಗಿಸ್ಕೊಂಡ್ ಬಂದು ಕೂತಿದೀನಿ ಸುಮ್ನೆ ನೋಡ್ಕೊತ. ಹಾಂ ಇವಾಗ ನೋಡ್ಬೇಕು ಏನಾನದ್ರು ಚಿಲನ ಚಲನಚಿತ್ರ ಏನಾದ್ರು ನೋಡ್ಬೇಕಾದ್ರೆ ನೋಡ್ ಇಲ್ಲಾ ಅಂದ್ರೆ ದಿನಾ ದಿನಾಲೂ ಮಾಡ್ತಾರೆ ಅದು ವಿಡಿಯೋಸು ಅದೆಲ್ಲಾ ನೋಡ್ಬೇಕಂತ ಅನ್ಕೊಂಡಿದೀನಿ
ಓ ದಿನಾ ಚಲನಚಿತ್ರ ನೋಡ್ಕೊಂಡೆ ಇರ್ತೀರಾ
ಹ್ಮ ಅಂದ್ರೆ ಓದದ್ ಬಿಟ್ ಟ್ರೖ ಇನ್ನೊಂದ್ ಕೆಲ್ಸ ಅಲ್ವಾ ಅದಕು ನಾನದು ಅದನ್ನೇ ಮಾಡ್ ಕೊಡ್ತೇನಿ ಹಾಂ
ಹಾಂ ನಿಮ್ದೆ ಚೆನ್ನಾಗಿದೆ ನೋಡ್ರಿ ಸೊನಾನೆ ಸೊನಾನ
ನೀವ್ ಎಲ್ಲಿದ್ದೀರಾ
ಮಸ್ತ್ ಹೇಳಿ
ಹಾಂ ನೀವ್ ಎಲ್ಲಿದ್ದೀರಾ
ನಾನು ಇವಾಗೇ ಬಂದೆ ರೂಮ್ಗೆ
ಹೌದ
ಹೌದು
ಮತ್ತೆ ನೀವೆಲ್ಲಾ ಆರಾಮ ಇದ್ದ್ರ ಹ ಇವಾಗಿಲ್ಲ ತಗೋಳು ಇವಾಗಿಲ್ಲ
ಹೌದಾ
ಹ್ಮ
ಏನ್ ಮಾಡ್ಬೇಕು
ಹಂ ಏನ್ ಹೇಳ್ಬೇಕ್ ನೋಡಿ ನೀವೇ
ನಿಮ್ಮ ಅಜ್ಜಿ ಮನೆ ಹೇಗಿದೆ
ಹ್ಮ್ ಹ್ಮ್ ಹ್ಮ
ಏನೇನ್ ಅನುಭವಿಸ್ತಾ ಇದ್ದೀರಾ ಅಲ್ಲಿ
ಅದೆ ಮಳೆ ಗಾಳಿ ಇನ್ನೊಂದು ಮಳೆ ಬರೋ ತರ ಇ ಈಗ ಗುಜುಂಸ ಎಲ್ಲ ಬರ್ತದೆ ಇಲ್ಲಿ
ಆ ನಳೊಬ್ರು ತುಂಬಾ ಇಷ್ಟ
ಹೌದು ಮಳೇಲಿ ನಾನು ಹೋಗಿ ಕೊಂಡಿತೀನಿ ಲ್ಲ
ಹ ನಿಮ್ಗೆ ಇಷ್ಟ ಇಲ್ವಾ ಮಳೇಲಿ ಆ ತಡೋದಕ ಡಾನ್ಸ್ ಮಾಡ
್ಮ
ನಾನು ವ್ಯಾಯಾಮ ಮುಗಿಸ್ಕೊಂಡು ಇವಾಗ ರೂಬಿಗೆ ಬಂದೆ
ಹಾ ಹೌದಾ ಹಾ
ಹು ಹು ಹೇ ಳ್ ಇವತ್ತು ಮ್ಯಾಕ್. ಚ್ಚಿದೆಲ್ಲ ಐ ಪಿ ಎಲ್ ನೋಡ್ತೀರಾ.
ನಾ ನೋಡ್ತೀವಿ ಡೆಲಿ ನೋಡ್ತೀವಿ.
ಹೌದಾ ನೀವು ಯಶೋದವ್ರೆ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸ್ತಾನೆ ಇಲ್ಲಾ.
ಹೌದಾ ಇವಾಗ ಕೇಳಿಸ್ತಿದೆನಾ ಇಲ್ಲ ಇಲ್ಲಿ. ತುಂಬಾ ಮಳೆ ಬರ್ತಿದೆ ಅಲ್ವಾ ಅಂದ್ರೆ ಮಳೆ ಬರೋ ತರ ಬರ್ತಿದೆ.
ನಿಮ್ಮ ಧ್ವನಿ ಎಷ್ಟು ಚಿಕ್ಕದು ನಂಗೆ ಏನು ಕೇಳಿಸ್ತಾನೆ ಇಲ್ಲ. ನಾ ನಾನ್ ನೋಡ ಎಷ್ಟ್ ಜೋರಾಗಿ ಮಾತಾಡ್ತಾ ಇದ್ದೀನಿ.
ಹೌದಾ
ಹೌದು ಹೌದೇನು ಹೌದು.
ಹು ಹು
ಮತ್ತೆ ಇವತ್ತಿನ ಇವತ್ತಿನ ಹ ಹವಾಮಾನ ಹೇಗಿದೆ ಗೊತ್ತಾ. ಎಲ್ರೂ ಮೊಬೈಲ್ ಯೂಸ್ ಮಾಡ್ತಾರ ನೋಡ್ರಿ.
ಹೌದಾ ಜಂಗಮ ವಾಣಿವವನ್ನ ಯಾವಾಗ್ಲೂ ಯೂಸ್ ಮಾಡ್ತಾರ ಅವ್ರು.
ಎಷ್ಟ ಇದು ಆಗಿದ್ದಾರೆ ಅಂದ್ರೆ ಅದಕ್ಕೆ ಎಷ್ಟ್ ಹಚ್ಕೊಂಡಿದ್ದಾರೆ ಅಂದ್ರೆ ಫೋನ್ಗೆ ಫೋನೇ ಬಿಡ.
ಹ ಹೌದಾ ಡಂಗಮವಾಣಿ ಅದು.
ಜಂಗಮವಾಣಿ ಸೋರಿ ಹು ಜಂಗಮವಾಣಿ ಇದೆ ನೋಡಿ.
ಹಾ ಅದನ್ನ ಬಳಸ್ತಿದಾರ ತುಂಬಾ.
ಹಾಯ್.
ಇಲ್ಲ ನಾವು ಇದು ನಮ್ದು ಏನ ಅಂದಲ್ಲ ಹಳ್ಳಿಯಲ್ಲಿದ್ದೀವಂತ. ದ ಇಲ್ಲಿ ಮಳೆ ಬರ್ತಿದೆ ಇಲ್ಲಿ ಮಳೆ ಬರೋ ತರ ಇದೆ. ಇಲ್ಲಿ ಆಕಾಶ ನೋಡ್ಬೇಕ್ರಿ ನೀವು ಎಷ್ಟ್ ಚೆನ್ನಾಗಐತೆ.
ಓ ಹೌದಾ ಹೇಗಿದೆ ಹೇಳಿ ಸ್ವಲ್ಪ ಆಕಾಶ ನಂಗೆ ಆತರ ಆಕಾಶ. ಬೆಟ್ಟ ಬೆಟ್ಟ ಬಟ್ ಪ್ರದೇಶ ಆಕಾಶ. ಮತ್ತೆ ಸಮುದ್ರ ತೀರಾ ನಂಗ ಇದನ್ನೆಲ್ಲ ತುಂಬಾ ಇಷ್ಟ ಗೊತ್ತಾ.
ಹು ಹು ಹು ಹು ಇಲ್ಲೆ.
ಹಲೋ
ಹ ಕೇಳಸ್ತೀದೆನಾ ನಿಮ್ಮಗೆ.
ಕೇಳಿಸಸ್ತಾ ಇದೆ ಇವಾಗ ಎಲ್ಲಿದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ.
ಜೋರಾಗೆ ಮಾತಾಡ್ತಿದೀನಿ ನಿಮ್ಗೆ ಕೇಳಿಸ್ತಿಲ್ಲ ಅಷ್ಟೆ ನೀವ್ ನಿಮ್ಗೆ ಏನು.
ದೆ ದೆ ಇನ್ನ ಕೇಳಸ್ತಾ ಇದೆ ಯಶೋದಾ ಅವ್ರೇ.
ಹಾ ಅದ.
ಏನ್ ತಿಂಡಿ ಮಾಡಿದ್ದೀರಾ ನಿಮ್ಮ್ ಮನೆಲಿ.
ತಿಂಡಿ ಏನಲ್ಲ ಅವಲಕ್ಕಿ ಮಾಡಿದ್ದೀವಿ.
ಓ ಅವಲಕ್ಕಿ ವಾವ್. ಈ ತರಾ ಕ್ಲಮ್ ಇದು ಈ ತರ ವಾತಾವರಣಕ್ಕೆ ಅವಲಕ್ಕ ಎಷ್ಟ್ ಚೆನ್ನಾಗಿ ಇರುತ್ತೆ ಗೊತ್ತಾ ತಿನ್ನೋಕೆ ನೀವು ತಿಂತಿದ್ದೀರಾ ತಾನೆ.
ಹಾ ನಾವ್ ತಿಂತಿಲ್ಲ ಇನ್ನ ಮಾಡ್ತಾ ಇದ್ದಾರೆ ಎಲ್ಲಾ.
ಹೌದಾ ಚೆನ್ನಾಗಿರುತ್ತೆ ಈ ವಾತಾವರಣಕ್ಕೆ ಸೆಟ್ ಆಗುತ್ತೆ.
ಹೌದು.
ಹೇಳಲ್ಲಾ.
ಹೌದು ತುಂಬಾ ಚೆನ್ನಾಗಿರುತ್ತೆ.
ಹು ನಂಗೆ ನಂಗೆ ಹಳ್ಳಿ ಲೈಫ್ ನಂಗೆ ಹಳ್ಳಿ ಜೀವನ ತುಂಬಾ ಇಷ್ಟ ನಂಗ್ ಹಳ್ಳಿಗ್ ಹೋಗ್ಬೇಕ ಅನ್ಸ ತ ಇದೆ ಬಟ್ ಏನ್ ಮಾಡ್ಬೇಕು ಕೆಲ್ಸ ಮೇಲ್ ಕೆಲ್ಸ ಕೆಲ್ಸ ಮೇಲ್ ಕೆಲ್ಸ ಇರುತ್ತೆ.
ಮತ್ತೆ ನೀವ್ ಕೆಲ್ಸನರ ಮಾಡ್ತಿದ್ದೀರಾ.
ಹಾ ನಾನು ಕೆಲ್ಸ ಮಾಡ್ತಿದ್ದೀನಿ. ಮತ್ತೇ.
ಮತ್ತೇನ್ ಸಮಾಚಾರ ಹೇಳಿ.
ಏನಿಲ್ಲ ನೋಡಿ
ಕೇಳಿ.
ನಾನು ಈ ಚಪ್ಲಿ ತಗೊಂಡ್ ಆಟ ಆಡ್ತಿದೀನ್ ಗೊತ್ತಾ ನಿಮ್ಗೆ.
ಮತ್ತೆ ನಾನು ಇವತ್ತು ಇದು ಇದು ಮಾಡ್ಬೇಕಂತಿದ್ದೀನಿ ಮ್ಯಾಗಿ ಮ್ಯಾಗಿ ಗೊತ್ತಾ ನಿಮ್ಗೆ.
ಹೌದು ಗೊತ್ತಿದೆ.
ಏನಂತಾರೆ ನಂಗ್ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ. ಮ್ಯಾಗಿ ಮಾಡ್ಬೇಕು ಅಂತಿದೀನಿ ಮಾಡ್ತೀನಿ
ಅದು ಮಳೆ ಹುಳ ತರ ಇರುತ್ತೆ ಅದಕ್ಕೆ ನಂಗಿಷ್ಟ ಇಲ್ಲ.
ಹೌದಾ.
ಹ್ಮ್.
ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಸಂತೋಷವಾಯ್ತು. ಮತ್ತೆ ಸಿಗೋಣ ಧನ್ಯವಾದಗಳು.
ಧನ್ಯವಾದಗಳು.